ಹ್ಮ್
ಏನ್ ಮಾಡಕತ್ತೀರಿ
ಏನಿಲ್ಲ ನೋಡ್ರಿ ಮಮ್ಮಿ ಅಡಿಗೆ ಮಾಡ್ಲತಾರ ನಾ ಹಂಗೆ ಗೊತಿದ್ವಿ ತಣ್ಣಗೆ ಗಾಳಿ ಹೊರಗ
ಹ್ಮ್ ಹ್ಮ್ ಮತ್ತ ಯಾಕ ನಿಮ್ ಕಡೆ ಮಳೆ ಹೆಂಗಾದ್ರೆ
ಏ ಮಿ ಅವಾಗ್ಲೇ ಒಂದ್ ಸ್ವಲ್ಪ ಒನ್ ಅವರ್ ಆಯ್ತ್ರಿ ಈ ರಾತ್ರಿ ಬರ ಕೋಲ್ಡ್ ಅದ್ರ ಬಾಳ ಪೆಮಟ್ ಅದ್ರಾಗ ನಮ್ದು ಸುತ್ತಮುತ್ತ ಗಾಳಿ ಆತದ್ರೀ ಮ ನೀ ಗಾಳಿ ಬಾಳ್ರಿ ಎಲ್ಲಾ ಕಿಟಕಿ ಅವಲ್ಲ ದೊಡ್ಡ ದೊಡ್ಡ ಅವಲ್ಲಾ ಮನೆಗ ತೇಲಿ ನೋಸೋದು ಗಾಳಿ ಬಿಸಾಡು ಹಾ ರೀ,
ಚಲೋ ಬಿಡ್ರಿ ತಮ್ಮ ಸರ್ ಮನಿ ಬ್ಯಾಸಿಗಿದಗ.
ಬ್ಯಾಸಿಗಿದಾಗ ಅಷ್ಟೇ ಚಲೋರೀ ಈಗ ಕೋಲ್ಡ್ ಮಳಿಗಾಲ್ದಾಗ ಚಳಿಗಾಲದಗ ಚಲೋ ಅಲ್ರರಿ. ಹೀಟ್ ಆಗಲ್ ಅದಾವ್ರೆ ಸುತ್ತ. ಗಿಡ ಅವು ಬಾಳದಾವ್ರಿ ಅದಕ್ಕೆ ತಣ್ಣಗ ಬರ್ತದ್ರಿ. ಸಮ್ಮರ್ ನಗ ನಮ್ಗೆ ಏನ್ ತ್ರಾಸ ಆಗಲ್ಲ ನೋಡ್ರಿ. ಈ ಸೀಸನ್, ಚಳಿಗಾಲ ಮತ್ತ ಮಳೆಗಾಲ ಬಂತು ಅಂದ್ರೆ ಇಷ್ಟು ಬ್ಯಾಸರ ಆಗ್ತದ. ತಂಪ ಇಳಿತದ್ರಿಇಷ್ಟ್ ಕುಂದ್ರೋ ಆಗಲ್ರಿ. ಇವಾಗ ಬಂದು, ಹ ಊಟ ಮಾಡೋದ ಜಲ್ದಿ ಮಕ್ಕೊಳದ್ರಿ.
ಅದ್ರಾಗ ಚಳಿ ಇತ್ತದ್ರೆ ನಿದ್ದಿ ಚಲೋ ಬರ್ತದರಿ.
ಹ ರೀ ಆದ್ರ ತುಂಬಾ ಸೆಟ್ರ ಹಾಕೊಂಡ್ ಮಕೊಂಡಿವಿ ಅಂದ್ರ ಚೆಂದ ನಿದ್ದಿ ಅತ್ತತದ. ದ್ರಿ ಇಲ್ಲಂದ್ರ ಅತ್ತಲ್ರಿ ತಣ್ಣಗ ನಡ್ಕೋತ ಮಕೊಂಡಂಗ ಆಗ್ತದ.
ಹ್ಮ್. ಅಂದ್ರ ನನ್ಗ ಚಳಿಗಾಲ ಇಷ್ಟ ಆಗ್ಬಿಡ್ತದ್ರೀ. ನನಗ ಯಾಕೋ ನಿದ್ದಿ ಚಲೋ ಆತದ್ ನನ್ಗ್. ಚಳಿಗಾಲ,
ಅಂದ್ರೆ ನಿಮದು ಏನಂತಾರಲ್ರಿ ಕೋಲ್ಡ್ ಬಾಡಿ ಅದರಿ. ಅದೇ ಕೋಲ್ಡಗ್ ಅಡ್ಜಸ್ಟ್ ಆಗಿರ ನೀವು.
ಹ ಹಂಗ ಏನ್ರರಿ ಅದ ಇಲ್ಲ ಬ್ಯಾಸಿಗಿದಾಗ ಅಂತ ನನ್ಗ ನಿದ್ದಿ ಬಾಳ ತಾಪತ್ರಾಯರಿ. ಸ್ವಲ್ಪ ಕರೆಂಟ್ ಹಯತ ಈ ಸಲ ಅಂತ ಬ್ಯಾಸ್ಗಿದಾಗ ಬಾಳ ಕರೆಂಟ್ ತೆಗ್ದನ್ ಈ ಸಲ.
ನಮ್ಮ ಸುರಪುರ್ದಾಗಂತ, ನಮ್ಮ ಏರಿಯಾದಾಗಂತ, ತ ರಾತ್ರಿ ಹತ್ತಐತ ಅಂದ್ರೆ ತೆಗೆವ್. ಒಂದ್ಂದ
ಅಲ್ಲ ಸಿಟಿ ಅಂತೆಲ್ಲ ಅಂದಲ್ಲ ಹಂಗ ಮಾಡ್ ರಿ ಇಲ್ಲಿ ಕೆಂಬಾಯಿದ ಇಲ್ಲಿ ಕೆಂಬಾಯಿದ್ಗ್ ಒಂದ ಸ್ವಲ್ಪು ತೆಗೆಲ್ ನೋಡ್ರಿ ಲೈಟ್ ಸುಮ ಹೋಯಿತ್ ಅಂದ್ರ ಐದ್ ನಿಮಿಷ್ದಾಗ ವಾಪಸ್ ಬಂದ್ರಿರ,
ನೋಡ್ರಿ ಚೊಲೋ ಇಲ್ಲಿ ಹಗ್ಲತ್ನು ಹಗೆ ತೆಗತೇನ ರಾತ್ರಿಗ ಹಂಗೆ ತೆಗತ ಮತ್ ಅವ ಎಲ್ಲ ನಾವ್, ಅದು ವಿ ಐ ಪಿ ಏರಿಯಾ ಅಂತದ.
ಹಾ,
ಅವ್ರ ಮನೆಗಾ ಇನ್ವರ್ಟರ್ ಇರ್ತದಂತ ತೆಗಿತನ.
ಹಾ ರೀ. ಕಂಪಲ್ಸರಿ ಈಗ ಎಲ್ರೂ ಮನೆಗಿರ್ತ್ತ ತಾವಲ್ರರಿ,
ಎಲ್ಲಾರ ನಮ್ಮ ನಮ್ಮ ಮನೆಗ್ ಇಲ್ಲಲ್ರೀ. ನನಗರ ಆದ್ರು ಅಷ್ಟು ಕುದಿಯಾಗ ನನ್ಗ
ಅವು ಚಾರ್ಜರ್ ಬಲ್ಬ್ ಬರ್ತಾವಲ್ರಿ ಮೇಡಮ್ರೀ. ಲೈಟ್ ಲೈಟ್ ಇದ ಇದಾಗ ಚಾರ್ಜ್ ಆಗ್ತವ ರೀ. ಲೈಟ್ ಆಫ್ ಆಗನಾ ಆನ್ ನೋಡ್ರಿ ಸುಮಾ ಅಂತ ಚಾರ್ಜರ್ ಬಲ್ತ್ ಅಂತಂದ ಎರಡ್ ತಾಸ ನಡೀತವ್ರೀ ಲೈಟ್ ಹೋದ್ರ.
ಅದ ಹ್ಮ್ ಅದ್ ಬಲ್ಪ್ ಆದ್ರಿ. ಫ್ಯಾನ್ದ ಬೇಕ್, ನನ್ಗ್ ಚಳಿ ಇದ್ ಫ್ಯಾನ್ ಬೇಕ,
ಹ ಫ್ಯಾನ್ ಬೇಕಂದ್ರೆ ಇನ್ವೆರ್ಟರ್, ನೋಡ್ರಿ ಅ ಬಾರಿ ಬಾಳ ರೇಟ್ ಅದಾವ್ರೀ ಈಗ ಹದನೈ ಸಾವಿರ ಮ್ಯಾಲದಾವ. ಇನ್ವರ್ಟರ್ ಕೂಡ್ಸಬೇಕೆಂದರಿ.
ಮೊದ್ಲು ಸಣ್ಣ ಬ್ಯಾಟ್ರಿ ಹತ್ತು ಸಾವಿರ ಬರ್ತಿತ್ತ. ಈಗ ಇಲ್ಲ್ ಬರಲಗ್ಯದ.
ಅಲ್ರಿ ಈಗ ಸಾರ್ಟಿಂಗ್ ರೇಟನೆ ಹದಿನೇಳು ಸಾವಿರ ಅಂತ ಹೇತಾರಿ ಅವರು. ಹ್ಮ್ ಹ್ಮ್ ರೀ ಮೊನ್ನೆ ನಾವು, ಹ ರೀ ಮೊನ್ನೆ ನಾವು, ಹೊ ಹೊಸ ಮನೆ ಕಟ್ಟಿದ್ಲ್ಲಾ ಮನೆಗ್ ನೋಡೋ ಅದ ಸುತ್ತ ಮುತ್ತ ಮುತ್ತ ಮನಿ ಅವಾವಿಲ್ಲಪ್ಪಾ ಲೈಟ್ ಅದ ಇಲಿ ಬಾಣ್ಲಿ ಅಂಜಿಕಿ ಬರ್ತದ ಇನ್ನವೆಟ್ರಿ ಕುಡ್ಸಬೇಕಂತ ಕೇಳಿದ್ವಿ ರೀ. ಬ್ಯಾಟ್ರಿ ಸ್ಟಾರ್ಟಿಂಗ್ ಹದಿನೇಳು ಸಾವಿರ ಹೇಳ್ದೇನ್ರಿ ಅವ. ಇಷ್ಟಾದ್ರ ಆಕ್ತಿವಿ ಹದಿನೇಳು ಸಾವಿರ ಮೇಲೆ ಆವಂತ್ರಿ. ಕಡಿಮಿ ಅಂತ್ರ ಇಲ್ಲ ಅಂತ್ರಿ.
ನೋಡ್ರಿ ಅದ್ರಾಗ ದೊಡ್ಮನಿ ಆಯ್ತ್, ಇತ್ತಂದ್ರ ಗ ದೊಡ್ಡ ಬ್ಯಾಟರಿನೆ ಬೇಕ ಅದಕ,
ಬೇಕ್ರಿ ಅದ್ರಾಗ ಅಟ್ ಲೀಸ್ಟ್ ಅದು ಇನ್ವರ್ಟರ್ ಕೂಡ್ಸ್ ಅಂದ್ರ ಅಷ್ಟು ಮನಿ ಬಲ್ಬ್ ಪರ ಬೇಕು. ಒಂದ ಎರಡು ಪ್ಯಾನ್.
ಪ್ಯಾನ್ ರ ಬೇಕು ಹಲೋ ಮಾಡೋರು ಪ್ರಿಜ್ಜನು ಮಾಡ್ತರಿ.
ಹೋ ರ ಇದು. ಆಗ್ತದ್ರೀ ವೋಲ್ಟೇಜ್ ಬಾಳ ಆಗ್ತದ ಕೆಪಾಸಿಟಿ ಅಷ್ಟು ಇರಲ್ರರಿ ತಗೊಳ್ಳೋದು ಹಾ.
ಇದ್ರ ಮೇಲೆ ಹೋಗ್ತದೆ ಅದನ್ನ.
ಹ ಬ್ಯಾಟ್ರಿ ಕೆಪಾಸಿಟಿ ಮೇಲ ಡಿಪೆಂಡ್ ಆಗ್ತದ್ರ ರೀ ಅದ್ರ. ನ್ ಜಾಸ್ತಿ ಏನಿಲ್ರೀ ಲೈಟ ಒಂದು ಫ್ಯಾ ಒಂದು ಫ್ಯಾನ್ ಅಲೋ ಮಾಡ್ಬೇಕ್ ಅಷ್ಟೇ ರೀ.
ಹ್ಮ್. ನಮ್ಮ ಹ ನಮ್ಮ ಅಮ್ಮಾರ ಮನಗರ್ಲಿ ಆಯ್ತು. ಇಲ್ಲಿ ಆದ್ರ ನಾವ್ ಅಮ್ಮರ ಮನ್ಯಾಗ ನಾಲ್ಕ್ ಐದ್ ಆರು ಫ್ಯಾನ್. ಒಂದು. ಮತ್ತೆ ಎಲ್ಲಾ ಇ ಎಲ್ಲಾನು ಚಾಲು ಮಿಕ್ಸರ್ ಮತ್ತ ಇ ಫ್ರಿಜ್ ಬಂದ್ ಬಿಟ್ಟು ಎಲ್ಲಾನು.
ಹೌದ್ರಿ.
ಹ್ಮ್. ಹ ಅದು ಸ್ವಲ್ ಹೌದ್ರರಿ ಜಲ್ದಿ ಹೋಗ್ತಾವ್ರಿ. ಮತ್ತ್ ರೀ ಮೇಡಂ ರೀ ಸುರಪುರ ದಾಗ ಇರ್ತೀರಲ್ಲರೀ ಮೇಡಂ ರೀ ಅಲ್ಲಿ ಶಾಪಿಂಗ್ ಎಲ್ಲಿ ನಡೀತಾದ್ರಿ ಈಗ ನಾವು. ನಾವು ಬಟ್ಟಿ ಅದ ಏನ್ ತಗೊಳ್ಬೇಕು ಮಾಡ್ಬೇಕು. ಕುಂದ್ರು ಬಾ ಯಾವ್ ಎರಿಯದಾಗ ಜಾಸ್ತಿ.
ದರ್ಬಾರ್ ರೋಡ್ ಅದಲ್ರಿ.
ದರ್ಬಾರ್ ರೋಡ್ಗೆ ಏನ್ರಿ.
ಹ ದರ್ಬಾರ್ ಸ್ಕೂಲ್ ಗರ್ಲ್ಸ್ ಕಾಲೇಜ್ ಅದಲ್ಲ. ಅಲ್ಲೇ ಅದೇ ಲೈನ್ಗೆ ಅವ್ರಿ ಎಲ್ಲಾ ಬಟ್ಟೆ ಅಂಗಡಿಗಳು ಒಂದೇ ಕಡೆಗೆ ಅವು. ನಿಮ್ ಚಾಕಿಂದ ಮ್ಯಾಗ್ ಹಾತ್ತಿದ್ರೆ ಅಲ್ಲಿಂದಾನೇ ಚಾಲು ಆತ್ತಾವ ಅಲ್ಲಿ. ಕುಶಾಲ್ ಟೆಕ್ಸ್ಟೋರಿಯಂ ಅಂತ ಆದ ಒದು ಅಲ್ಲಂದ ಚಲೋ ಆದ. ಅದೇ ಅಂದ್ರೆ ಬಹಳ ಕಾಸ್ಟ್ಲಿ ರೀ ಅಲ್ಲಿ.
ಹೌದ್ರೀ
ನಕ ಅಂಗಡಿ ಯಾವ್ರ ಖುಷಿ ಅಂತ ಹೇಳಿ ಒಂದ ಅದ ಮತ್ತ ಇನ್ನೊಂದು.
ಅದು ಎಲ್ಲಿ ಸಿಗಲ್ರಿ ಬಟ್ಟೆದು.
ಹೋಲ್ಸೇಲ್ದಾಗ ಒಳಗ ಒಂದ್ ಬರ ಸೀರೆಗಳ ಸಿಗ್ತಾವ್ರೀ. ಅವಳಗೆ ಹೋದ್ರೆ ಒಂದ್ ಗಡ್ ಬಿಡ್ ಸೇಟ್ ಅಂತ ಹೇಳ್ತಾರ ಅಲ್ಲಿ ನಿಮ. ಇವು ಇರತಾವಲ್ಲ ಇಲಕಲ್ಲ ಸಿರಿ ಅವು.
ಹಾ ರೀ.
ಹೊರಗಡೆ ಹೋದ್ರೆ ನಿಮ್ಗ್ ಹನ್ನೆರಡು ನೂರ್ ಹದಿಮೂರ್ ನೂರ ಅವ ಸೀರೆಗಳು. ಅವ್ರ ಒಂಬೈನೂರ್ ಎಂಟನೂರ್ ತನಕ ಕೊಡ್ತಾರ್ ನೋಡ್ರಿ ಅಲ್ಲಿ. ಹೋಲ್ಸೇಲ್ ಆದ್ರೆ ಅದ ಹ್ಮ್.
ನಾನು ಒಂದ್ ಎರಡ್ ಸರಿ ಬಂದಿದ್ದೇನ್ರಿ ಸುರಪು ಪೂರ್ನಾಗ ನನ್ಗೆ ಶಾಪಿಂಗ್ ಹೋಗ ಬಟ್ಟೆ ಅಂಗಡಿ ಅದು ಬೇಕಾಗಿತ್ತು ಎಲ್ಲಿ ಹದ ಸಿಗ್ಲಿಲ್ಲ ನನ್ಗೆ ಮೊದ್ಲೇ ಫಸ್ಟ್. ಟೈಮ ಅಲ್ರೀ ಸುರಪುರಿ ಕಡೆ. ಬಂದಿ ಶಾಪಿಂಗ್ ಕ ಸುಮ್ಮನೆ ತಿರ್ಗಾಡ್ ತಿರ್ಗಾಡ್ ಬಂದಿಲ್ರಿ ಏನ್ ತೊಗೊಳದಲಿಲ್ಲ.
ಹದ್ ಈ ಕಡೆ ಒಳಗ ಬಾಬುರಾವ್ ಹೋಟೆಲ್ ಒಳಗ ರರುಟ್ಟಿ ಗಂಡಪೇಡಿ ಸೆಟ್ ಅಂದ್ರೆ ಯಾರಾದೂ. ತೋರ್ಸ್ತಾರೆ ಒಳಗ ಅಂಗಡಿ.
ಗಾಜಿಪೇಟ ರೀ.
ಗಡು ಬಿಡಿ ಸೇಟ್ ಅಂತಾರೀ.
ಗಡಿ ಬಿಡಿ ಸೇಟ್ರಿ.
ಸೇಟ ಅಂದ್ರ ಗಡಿ ಬಿಡಿ ಸೇಟ ಅಂತ . ಹ ನಮ್ಮ ಅಮ್ಮಾರ ಅಲ್ಲೇ ತೋತಾರೀ ಅವ್ರು ಜಾಸ್ತಿ ಸೀರಿ ಉಡ್ತಾರ ಅಲ್ಲೇ ತೋತಾರೀ ಸೀರಿಗಳ. ಹೋದ್ರೆ ಒಮ್ಮೆ ತಂದ್ಬಿಡ್ತಾರೆ ನಾಲ್ಕೈದು ಸೀರಿಗಳ ಹ್ಮ.
ಹೌದ್ರೀ ಹೋಲ್ಸೆಲನ್ಯಾಗ ಇತ ತೊಂದ್ರೆ ಸಪ ರೀಸನೇಬಲ್ ರೇಟ್ ಇತ್ತ. ತರ್ಬೋದ್ರಿ ಹಂಗೇನಿಲ್ಲಾ.
ಇಲ್ಲಿ ತರಿಸಿರು ನಡ್ತಿದ್ದು ನೋಡ್ರಿ ನಡ್ಬರ್ಕ ಅವ ಏನೋ ಚಕ್ಸ್ ಚಕ್ಸ್.
ಹೌದ್ರಿ ಬಾಳ ವರೈಟಿ ಅವ್ರಿ ಇಳಕಲ್ ಸಿರಿನ್ಯಾಗ ರಿ.
ಇಳಕಲ್ ಸಿರಿದಾಗ ಚಕ್ಸು ಕಲರ್ ಗುಲಾಬಿ ನೀಲಿ. ಅವ ನಡ್ಬರಕ್ ಟ್ರೆಂಡ್ ನಡ್ದಿತ್ ನೋಡ್ರಿ ಅಂದ್ ಬಳಗಾರಂದ ಸಾಂಗ್ ಹಾಕ್ಯೇಶಿಂದ.
ಹೌದ್ರಿ.
ಅದಂತ್ರು ಕೇಳ್ಬಾರ್ದು ಇಷ್ಟ ಸ್ಟಾಕ್ ಇಷ್ಟ ಎಂಟ್ನೂರ್ ಎಂಟ್ನೂರೈವತ್ ರಿ ಅದ ಸೀರಿ ಅಲ್ಲಿ.
ನೋಡ್ರಿ.
ಒಂದ್ ಸಲಾ ಕೇಳೇ ಬಂದೀನಿ ನಾವ್ ಮಂದಿ ಉಡಲಲ್ಲಾ ಅಂತೇಳಿ ನಾನ್ ನೋಡ್.
ಹೌದ್ರಿ ನಿಮ್ ಅ ಜಾಸ್ತಿ ಶೈನಿಂಗ್ ಇರ್ಬೇಕ. ರೀ ಸಾರಿ ನಿಮ್ದು ಸ್ಟೋನ್ಸು ಪಳ ಪಳ ಹೊಳಿಬೇಕ್ರಿ. ನಿಮ್ಗು ಅಂತವೆ ಲೈಕ್ ಆಗ್ತಾವಲ್ರಿ.
ಏ ಇಲ್ಲಾರಿ ನನ್ಗ ಅಂತವ್ ಇಷ್ಟಾಗಲ್ಲ ಅಂತಾವು. ಬಾಳ ಗಮ್ಮಿನ ಆತರ ನೋಡ ನನ್ಗ್ ಹಗುರ ಇರ್ಬಕ್ ಮೈಮ್ಯಾಲ್ ಉಟ್ಟಿದ್ದ ದಿವ್ಸ.
ಹೌದ ನಾನು ನೋಡಿನಿ ರಿ ನೀವ್ ಹಾಕೊಳ್ಳೋದು ಬಟ್ಟಿದು ಬಟ್ ಅಷ್ಟೇನ ನೀವು ಸಿಂಪಲ್ ಆಗಿ. ಇರ್ತಿರಿನ್ ಚಂದ್ ಕಾಣ್ತೀರಿ ಬಾಳ್ ಡಾರ್ಕ್. ಕಗೆ ಮಿಂಚ್ ಮಿಂಚಂಗ ಶಾಂಡಲ್ ಹೊಳೆಂಗ ಬಟ್ಟಿನ ಹೊಳೆಂಗ ನಾ ನೋಡೇ ಇಲ್ರಿ ನಿಮನ್. ತರೆ.
ತರಾ ನನಗ್ ಇಷ್ಟಾನ ಆಗಲ್ರರಿ ಒಂತರ ಸಿಂಪಲ್ದಾಗೆ ಇರಬಕ್ ಚಂದ್ ಕಾನ್ಬಕ್. ಇ ಇದ್ರಾಗೆನದಂದ.
ಅದ್ರಾಗ ನೀವ್ ಒಂಚೂರು ಬ ಫಿಸಿಕಲಿ ಬಾರಿ ಫಿಟ್ ಇದ್ದಂಗ ಅದಿರಿ. ಹೈಟಗೆ ದಪ್ಪಗೆ ಮಸ್ತ ಇದೀರಿ ನೋಡ್ಲಿಕ್ಕ. ನಾವ್ ಎಚ್ಚಾಗ್ಲು. ಹೌಅ ನಮ್ ರೆಮಿಡಯಲ್ ಟೀಚರ್ ನ ಟೀ. ನೋಡದಾಗ ಯಾರು ನಿಮ್ಮಷ್ಟ್ ಹೈಟ್ ನಿಮ್ಮಷ್ಟು ಇದು ಪರ್ಸನಾಲಿಟಿ ಯಾರ್ದು ಅಷ್ಟ ಇದು ಇಲ್ಲಾ ರೀ. ನೋಡ್ದೆ ನಾನ್ ಅಬ್ಸರ್ವ್ ಮಾಡ್ದೆ ಸುಮ್ನೆ ಎಲ್ರೂನು ನೋಡ್ದೆ ಆದ್ರೂ ಈ ಮೇಡಂಮಾ. ಎಷ್ಟು ಫಿಟ್ನೆಸ್ ಅದಲ್ಲ ಅಂತ ಅನ್ಕೊಂಡೆನ್ರಿನಾ.
ಹ್ಮ್ ಏನೇನ್ ನೋಡ್ರಿ ದಿನಾಯಷು ಇದ ಹುಳುಕ. ಹುಡಗರ ಉಳಸಿದ್ದ್ ಅದು ಇದು ತಿಂದು ತಿಂದು ಹಿಂಗ ಮೈ ಬಂದದಿನ. ನಾ ಊಟಾ ಮಾಡೋದು ಅವ್ರು ಉಣ್ತೀನ ಅಂತ ಹಾಕಳದು ಉಣೋದಿಲ್ಲ ಅದು ನನ್ ಪಾಲಿಗೆ ಅದು.
ಇಲ್ರಿ ಅಲ್ಲಾ. ಮಕ್ಳು ಬಿಟ್ಟಿದ್ದು ಉಳ್ದಿದ್ದೆ ಉಂಡ್ದೆ ಹಿಂಗ ಅದಿರಿ ಅವ ಒಂದ್ ವೇಳೆ ನೀವ್ ಉಣ್ಬೇಕ. ತೆ ಉಂಡಿದ್ರೆ ಹೆಂಗ ಇರ್ತಿದ್ರಿ ಹೇಳ್ರಿ ಇನ್ನ ಎಷ್ಟ ಬಾರಿ ಪಿ ಎಸ್ ಐ ವಿ ಎಸ್ ಐ ಆಗಿದ್ರ. ಬಾರಿ ಆಗ್ತಿತ್ ರಿ ಮೇಡಂರಿ ನಿಮ್ದ.
ಏನ್ ಮಾಡ್ಬೇಕ್ರಿ ನಮ್ ಕ್ಯಾಸ್ಟನ್ಯಾಗ್ ಒಂದ್ ಅಲ್ಲೋವ ಮಾಡಲ್ಲಾ. ಇನ್ನ ನಮ್ಮ ಅಜ್ಜಿಯಾರ ಬೆನೆ ಹತ್. ದ್ರಿ ನನ್ಗ ಆ ಡಿಗ್ರಿದಾಗೆ ಮದ್ವಿ ಮಾಡ್ರಿ ಮದ್ವಿ ಮಾಡ್ರಿ ಅತ ಹೇಳಿ.
ಹೌದ್ರಿ ಮತ್ತ ಅವ್ರ ಮಾತೊಂದ ಕೇಳ್ಬೇಕಲ್ರಿ ಹಾ ರೀ. ಫ್ಯಾಮ್ಲಿಗಿ ಮಾತ್ ಕೇಳ್ಕೊಂಡ್ ಜಲ್ದಿ ಮದ್ವಿ ಮಾಡ್ಕೊಂಡ.
ಹ್ಮ್ ಇಷ್ಟ ಹಂಗೆದ ನಾವೇ ಹೋಗಿ ಕೆರೆಗ ಬಿದ್ದಂಗ ಆಗ್ಯದ ಬಾವ್ಯಾಗ.
ಹೌದ ಅದ್ರಾಗ ಪೊಲೀಸ ಹೆಣ್ಮಕ್ಳಿಗೆ ಸೂಟ್ ಆಗಲ್ರಿ.
ರಫ್ಯಾನ್ ಟಫ್ ಇರ್ಬೇಕು ನಮ್ಗ ಅದ್ರಾಗ. ಸೂಟ್ ಆಗಲ್ರರಿ ಕರೇ ಈಗ ಮಕ್ಳ ಆದ್ಮೇಲೆ ಆದವ್ರಿಗಂತ ಮತ್ತೆ ಏನ. ೇರಜನ
ಆ ಡೇರಿಂಗೂ ಬೇಕ್ ಬಿಡ್ರಿ ಮೇಡಮ ರಿ ಅವೆಲ್ಲಾ. ಆಗಿದ್ದು ಇನ್ಸಿಡೆಂಟ್ ನೋಡಿ. ಅವೆಲ್ಲ ಎತ್ತಿ ಹಿಡೋ ಕೈಯಾಡಿ ಹಿಡೊ ಅಷ್ಟ ಪೇಷನ್ಸ್ನು ಬೇಕ. ಕ್ರಿ ಅದ್ ನೋಡಿ ಅಂಜ್ ಕೊಳೋರಿದ್ರಿ ಏನ್ ಆಗಲ್ರರಿ ಹ್ಮ್.
ನಮ್ ಫ್ರೆಂಡ್ ಒಬ್ಬರು ಅದಾದ ರಿ ಅವ್ರ ನಾಯಕದೋವ್ರು ಹ್ಮ ಮ್ಯಾರೇಜ್ ಆದ್ಮೇಲೆ ಇದ್ರಾಗ್ ಸಲ್ ಆಗ ನೋಡ್ರಿ ಅವ್ರರು ಕ್ಯಾನ್ಸ್ಟೇಬಲ್ದಾಗ ಅಂದ್ರೆ ಜಾಸ್ತಿ ಅದು ಫಿಸಿಕಲ್ ಟೆಸ್ಟ್ ಟ್ರೈನಿಂಗ್ ಕೊಡ್ತಾರಲ್ಲ ಫಿಸಿಕಲ್ ಟೆಸ್ಟ್ ಅಲ್ಲಿ ರನ್ನಿಂಗ್ ಅ ಮಾಡಕಕ್ಗಲ್ ಮಕ್ಕಳಾದ ಆದ್ಮೇಲೆ
ಹೌದೌದ್ರಿ ಮತ್ ಅವ್ರಿ ಅಂತವ್ರಗ ಏನ್ ಎಕ್ಸ್ಕ್ಯೂಸ್ ಇಲ್ರರಿ ಕಡಿಮಿ ಮೀಟ್ರಿ ಓಡ್ಬೇಕು ಹಂಗ ಹಿಂಗ ಅಂತಿ
ಹ ಹಂಗೇನ ಇತ್ತೇನೆ ಗೊತ್ತಿಲ್ಲ ಅಂದ್ರೆ ಫಿಸಿಕಲ್ ಟೆಸ್ಟ್ ಪಾಸ್ ಐತ್ರಿ ಈಗ ಮತ್ತ ಗುಲ್ಬಾರ್ಗ
ಹೌದ್ರಿ
ಇನ್ ಬರ್ಗಕ್ ಒಂದ್ ಎರಡ್ ಮೂರ್ ವರ್ಷ ಆಐ್ತೆೇನ್ ಜಾಸ್ತಿನ ಐ್ತೆೇನ್ ಅಂದ್ರ ಮಾಡ್ಬೋದ ಮನ್ಸಿದ್ರೆ ಎಲ್ಲಾನ ಅನ್
ಹಾ ಪೊಲೀಸ್ಗೂ ಕೂಡ ಈಗ ಸರಿ ಕಂಪಲ್ಸರಿ ಕಡ್ಡಾಯ ಕನ್ನಡ ಪಾಸ್ ಆಗ್ಲೇಬೇಕಂತ ಮಾನದಂಡ ಇಟ್ಟಾರಿ ನೋಡಿರ್ಲಲ್ರಿ ಇವತ್ತು ನ್ಯೂಸ್ ಇದ್ರಾಗ ಹಾಕ್ಯಾರೀೋ ಹಾ ರೀ ಪೋ ಅದು ಹೆಂಗ ಗೊತ್ತೇನ್ರಿ ಟೆಂತ್ನ ಫಸ್ಟ್ ಲಾಂಗ್ವೇಜ್ ಕನ್ನಡ ಆಗಿ ಓದಿದ್ರಿಗೆ ಮಾತ್ರ ಇಲ್ಲ ರೀ ಉಳ್ಕ ಲ್ಯಾಂಗ್ವೇಜ್ ಇಂಗ್ಲಷ್ ಮೀಡಿಯಂ ಇಂಗ್ಲಷ ಮೀಡಿಯಮ ಹಿಂದಿ ಮೀಡಿಯಮ ಬೇರೆ ಬೇರೆ ಮೀಡಮ್ ತಗೊಂಡ್ ಓದಿತಾರಲ್ರಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬ ಪಾಸ್ ಮಾಡ್ಕೊೊಳ್ಳೇ ಬೇಕ್ರೀ ಅವ್ರು ಇಲ್ಲಾಂದ್ರೆ ಅವ್ರ ಅ ಎಕ್ಸಾಮ್ಗ ನೀ ಹೆಂಗಂದ್ರೆ ಫಿಫ್ಟಿ ಪರ್ಸೆಂಟಜ್ ನ ಹಗಂಗ ಟಿ ಇ ಟಿ ಕ್ವಾಲಿಫ ಆದ್ರ ಸಿ ಇ ಟಿ ಬರೀತೀವಿ ತಿ ಅಲ್ರಿ ಹಂಗೆ ಇದು ಫಿಫ್ಟಿ ಪರ್ಸೆಂಟ್ ಕಡ್ಡಾಯ ಕನ್ನಡ ಪಾಸ್ ಆದ್ರೆ ಮಾತ್ರ ಮುಂದಿನ ಎಕ್ಸಾಮ್ ಚಲೋ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲರಿ ಇವ್ರು
ಹೌದ್ ನೋಡ್ರಿ ಹಂಗಾದ್ರೆ ಈಗ ನಮ್ ಹುಡುಗ್ರ ಕನ್ನಡ ಮೀಡಿಯಮ ಹಾಕ್ಬೇಕಿತ್ತ ನಾನ
ಹೌದ್ರಿ ಕೆ ಪಿ ಎಸ್ ಸಿ ಕೆ ಇರೋರು ಕಂಪಲ್ಸರಿ ಕಡ್ಡಾಯ ಕನ್ನಡ ಎಕ್ಸಾಮ್ ತಗೊಂಡೆ ತಗೋತರಿ ಅವ್ರು ಎಲ್ಲ ಇದಕ್ಕ ಮತ್ ನೋಡಿರಿಲಿಲ್ಲ ಹ ಹೊಸರಿ ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕಿದಾಗು ಹಂಗಿ ಕೇಳಿದ್ರಿ ಅವ್ರು
ಕಡಾಯ ಕನ್ನಡ ಈಗ ಅವು ಇದ್ರುನು ಎಲ್ಲ ಪಿಡಿಒ ಅವ ಎಲ್ಲಾನು ಎ ವಿಲೇಜ್ ಅಕೌಂಟೆಂಟ್ ಅದಕ್ನ ಇರ್ತೇನೆ ಅದು ಮೊದ್ಲು ಇತೇನೆ ನಡ್ಬರ್ತ ಮಾಡ್ಯಾರೆನ್ ನೋಡ್ರಿ. ಕೇಳಿದ್ದೆ ನಾನೆ ಎಕ್ಸ್ಟ್ರಾ ಕರ್ಡ್ಡನ ಲ್ಯಾಂಗ್ವೇಜ್ ಇರ್ ತುದ್ ಅನ್ನ್ ಅಂತೇಳಿ.
ಸರಿ ರಿ ಮೇಡಮ್ರರಿ ಹಸ್ತನ್ ತಾಡ್ರಿ ಒಂದ ಯಾರ ಹಾ